ನೀಂದಷ್ಟತ
ಅರಾಮದಿ ನೋಡಪಾ ನೀ ಅರಾಮದಿಯಾ
ಹ್ಮ್ ಆರಾಮಿದೀನ್ರೀ ಚಂದ್ರು ಯಾವರ್ರೀ ಚಂದ್ರು
ನಮ್ದು ನೋಡ್ರಿ ಶಾಪೂರ್ ನೋಡ್ರಿ
ಚಾಪುರ್ ಮತ್ತೆ ತಾಲೂಕು ಡಿಸ್ಟ್ರಿಕ್ ರೀ
ತಾಲೂಕ್ ಬಂದ್ಬಿಟ್ಟು ಯಾದಗಿರಿ ರೀ
ಹಾ
ಡಿಸ್ಟಿಕ್ ಬಂದ್ಬಿಟ್ಟು ಕಲಬುರ್ಗಿ ರ
ಹೌದ ಏನ್ರೀ ಮತ್ತೆ ನಿಮ್ ಮೂರ್ ಸೈಡ್ ಏನೇನ್ ಸ್ಪೆಷಲ್ರರಿ ಸ್ಪೆಷಲ್ ಅಂದ್ರೆ ಊಟಕ್ಕೆ
ನಮ್ಮ ಊರು ಸೈಡ್ ಏನು ಸ್ಪೆಷಲ್ ಅಂದ್ರೆ ಹೋಳ್ಗೆ ಸ್ಪೆಷಲ್ ನೋಡ್ರಿ
ಹೋಳ್ಗೆ ಯಾವ ಹೋಳ್ಗೆರೀ ತುಪ್ಪದೋಳ ಏನ ಏನು ಮಾಡ್ತಾರಲ್ಲ. ಕರ್ಚೆಕಾಯಿ ಕೊಬ್ಬರಿ.
ಹಾಂ ಊರ್ಣ ಊರ್ರಣದೊಳಗೆ.
ಮತ್ ಇದು ರಿ ರೊಟ್ಟಿ ಸ್ಪೆಷಲ್ ಅಲ್ರ ನಿಮ್ ಸೈಡು.
ಹಾ ರೊಟ್ಟಿ ರೀ ಕಟ್ಟಿ ರೊಟ್ಟಿ ಫೇಮಸ್ ನೋಡ್ರಿ ನಮ್ ಸೈಡ್. ಕಟ್ಟಿ ರೊಟ್ಟಿ ಪಲ್ಯ ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ಫೇಮಸ್ ರೀ.
ಕುಂಡಿ ಪಲ್ಯ ಏನ್ರೀ ಕುಂಡಿ ಪಲ್ಯ ಅಂದ್ರ.
ಕುಂಡಿ ಪಲ್ಯ ಅಲ್ಲ ರೀ ಪುಂಡಿ ಪಲ್ಯ.
ಪುಂಡಿ ಪುಂಡಿ ಅಂದ್ರೆ ಏನ್ರಿ.
ಅದು ಒಂದು. ಪಲ್ಯ ರಿ ವೆಜಿಟೇಬಲ್.
ಹೌದಾ ಮತ್ತೆ ನಿಮ್ ಊರ್ ಸೈಡ್ ಯಾವ್ದಾದ್ರು. ಕಾಲೇಜ್ ಇದವೇನ್ ರಿ ನಮ್ ತಮ್ಮನ್ನ ಸೇರ್ಸ್ಬೇಕ್ ಅನ್ಕೊಂಡಿದ್ದೀನಿ.
ನಮ್ಮ್ ಸೈಡ್ ಕಾಲೇಜ್ ಏನು ಪ್ಯೂಸ್ ಯಾ.
ಹ ಪು ಪಿಯು ಇಸ್ ಗ್ರೇಟ್ ಪಿಯುಸಿ ಆಗೇವ್.
ಹ ಎಲ್ಲಿ ಇಲ್ಲಿ ಶಾಪುರಲ್ಲಿ ಬೇಕಾ ಏನು ಗುಲ್ಬರ್ಗಲ್ಲಿ ಬೇಕಾ ನಮ್ಗೆ.
ನಿಮ್ಗ್ ಎಲ್ ಇಷ್ಟ ಆಗತ್ ರಿ ಚೆನ್ನಾಗಿರೋ ಕಾಲೇಜ್ ಅಂದ್ರೆ ನಮ್ ಸೈಡ್ ಎಲ್ರು ಇಲ್ಲೇ ನಮ್ ಊರವ್ರು ಆಗ್ಬಿಡ್ತಾರೀ ಮತ್ ಮತ್ತೆ ನಮ್ಮ ತಮ್ಮ ಎಲ್ಲಿ ಹಾಳಾಗಿ ಬಿಡ್ತಾನೆ ಅಂತ ಒಂದ ಇದು ಇರುತ್ತೆ.
ಓ ಇಲ್ಲಿ ನಮ್ ಸೈಡ್ ಗುಲ್ಬರ್ಗ ಇಲ್ಲಿ ಫೇಮಸ್ ನೋಡಿ.
ಯಾವ್ಧ್ ರಿ ಯಾ ಕಾಲೆಜ್ ಫೇಮಸ್ ಅಲ್ಲಿ.
ಗುಲ್ಬರ್ಗ ಅಲ್ಲಿ ಸರ್ವಜ್ಞ.
ಹ್ಮ ಮತ್ತೆ.
ಮತ್ತ ದೊಡ್ಡ ಪಾಪ.
ಹ್ಮ್ ಮತ್ತೆ.
ಮತ್ತೆ ಎಚ್ ಬಿ ಆರ್.
ಮತ್ತೆ.
ಮತ್ತೆ ದಿಶಾ ಕಾಲೇಜ್ ಅಂತ ಕೂಡ ಫೇಮಸ್ ಇದೆ ನೋಡಿ.
ಹೌದೇನ್ರೀ ಅದ್ರೊಳಗ್ ಚೆ ಇದು ರೀ ಆ ಫುಡ್ ಎಲ್ಲಾ ಹೆಂಗ್ ಕೊಡ್ತೀರ್ ಊಟ ಗೀಟ ಹೆಂಗಿರತ್ತ ರೀ ಚೆನ್ನಾಗಿರತ್ತ.
ಊಟ ಗೀಟ ಸರಿಯಾಗ ಬೇಕಂದ್ರೆ ಎಸ್ ಬಿ ಆರ್ ರಚ್ಬೇಕು ನೋಡ್ರಿ.
ಮತ್ ಓದಕ ರೀ ಓದಕ್ಕೆ ನೀಟು ಮತ್ ಸಿ ಇ ಟಿ ಕೋಚಿಂಗ್ ಎಲ್ಲ ಕೊಡ್ಬೇಕ್ರೀ.
ಹಾ ಎಲ್ಲಾ ಕೊಡ್ತಾರ ನೋಡ್ರಿ ಎಸ್ ಬಿ ಆರ್ ಅಲ್ಲಿ ಕೊಡ್ತಾರೆ ಮತ್ತ. ಸರ್ವಜ್ಞ ದಿಶ ಅಲ್ಲಿ ಕೊಡ್ತಾರ ನೋಡಿ.
ಹ್ಮ ಮತ್ ನೀವ್ ಏನ್ ಓದ್ತಿರದ್ರಿ.
ನಾವು ಇಂಜಿನಿಯರಿಂಗ್ ಓದ್ತಿರೋದ್ರಿ.
ಹೌದೇನ್ರಿ ಇಂಜಿನಿಯರಿಂಗ್ ಅಲ್ಲಿ ಯಾ ಕೋರ್ಸ್ರಿ. ಹೌದೇನ್ರಿ ಮುಂದ್ ಏನ್ ಮಾಡ್ಬೇಕಂತ ಕೊಂಡಿರಿ ಯಾವ್ದಾದ್ರರು ಜಾಬ್ಗಿಬ್ ಏನಾದ್ರು ನೋಡ್ಕೊಂಡಿರಾ.
ಹಾ ಯಾವ್ದಾದ್ರು ಅದೇ ಒಂದ್ ಜಾಬ್ ನೋಡ್ಬೇಕಲ್ರರಿ ಒಟ್ ಜೀವ್ನ ಸಾಗಸಕ ನಮ್ಗ.
ಹ ಸಿವಿಲ್ ಅಂದ್ರೆ ಈಗ ಮುಂದೆ ಜಾಸ್ತಿ ಸ್ಕೋಪ್ ಇದೆ ಬಿಡ್ರಿ ಹಂಗಂದ್ರೆ ಈಗ ಮನೆಗಿನೇ ಕಟ್ಟ ಕಟ್ಟದು ಮತ್ತೆ. ಈಗ ಜಾಸ್ತಿ ಸ್ಕೋಪ್ ಇದೆ ರೀ ಯಾಕಂದ್ರೆ ಈಗಿನ ಜನ್ರೇಷನ್ ಎಲ್ಲಾ ಬರೇ ಮನೆನೆೇ ಕಟ್ಟಿಸ ರಿ ಫಸ್ಟ್ ಇರಕ್
ಎಲ್ ಹ ಹೊಲ ಎಲ್ಲಾ ಕಡಿಮೆ ಆಗ್ತಾ ಇದೆ ಲ್ಯಾಂಡ್ ಈಗ.
ಹೂ ಹೂ
ಎಲ್ಲರೂ ಮನೆ ಕಡಸ ಬೇಕಂತ್ರ ಈಗ
ಹ್ಮ ಮತ್ತತ್ ಇದ್ದಿದ್ ಗಿಡ ಎಲ್ಲಾ ಕಡ್ದ ಆಕ್ತದ್ರೀ
ಹ ಹೌದ್ರಿ ಎಲ್ಲಾ ನಮ್ದ ಹಿಂಗಾದ್ರೆ ಮುಂದಿನ ಜನ್ರೇಷನ್ ಅವ್ರೀ ತುಂಬಾ ಇದು ಆಗುತ್ತೆ ಪ್ರಾಬ್ಲಮ
ಹ್ಮ್ ಹೂ ರೀ ನಮಿಗ ಒಂದ ನಾನ್ ಅ್ರಿಕಲ್ಚರ್ ಓದ್ತಿರೋದ್ರಿ ಅ್ರಲ್ಲಿಲ್ಲ ಇದೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂತ
ಹೌದಾ ರೀ
ಹ್ಮ ಅದ್ರೊಳಗೆ ಏನಿದೆ ಅಂದ್ರೆ ನಾವ್ ಈಗನ್ ಜನ್ರೇಷನ್ಗೆ ಈಗ ರಿಸೋರ್ಸಸ್ ನ ಹಾನಿ ಮಾಡಿದ್ರೆ ನಮ ಉಳ್ದಿದ್ದ ರಿಸೋರ್ಸ್ ಹೆಂಗ್ ಇದು ಯೂಸ್ ಮಾಡೋದ್ರಿ ಅಂತ
ಹಾ
ಹ್ಮ್ ಮತ್ರಿ ರಿ ಸಮಾಚಾರ
ಮತ್ತೇನು ಇಲ್ಲ ನೋಡ್ರಿ ಊಟ ಮಾಡಿ ಸುಮ್ನೆ ಕುಲ್ತಿದೆ ಇಲ್ಲಿ ಟೆರೆಸ್ ಮೇಲೆ
ಸೆಮ್ ಎಕ್ಸಾಮ್ ಮುಗಿತೇನ್ರರಿ
ಹಾ ಪಸ್ ಟಮ್ ಮುಗಿತ್ ನೋಡ್ರಿ ನಮ್ದು
ಸೆಕೆಂಡ್ ಸೇಮ್ ರಿ
ಇನ್ನು ಈಗ ಸ್ಟಾರ್ಟ್ ಆಗಿದೆ ಜಸ್ಟ್ ಒಂದು್ ಎರಡು ವಾರ ಆಯ್ತು
ಹೌದೇನ್ರೀ ಹೆಂಗ್ ಟೀಚರ್ಸ್ ಎಲ್ರಲ್ಲ ಇದು ಶಿಕ್ಷಕರು ಹೆಂಗ ಪಾಠ ಮಾಡ್ತಾರೆ ಚೆನ್ನ್ ಮಾಡ್ತಾರ ಏನ್ರಿ
ಹಾ ಅವ್ರ ಏನ್ರೀ ಗೌರ್ಮೆಂಟ್ ಜಾಬ್ ಅಲ್ಲಾ
ಹ್ಮ್ಹ್ಮ್ ಸುಮ್ನೆ ಹೇಳ್ಕಂತ ಹೋಗ್ತಾರೆ ಯಾರಾದ್ರರು
ಬರ್ತಾರಾ
ಹ್ಮ್ ಮತ್ತನ್ ಇಲ್ರಿೀ ನಮಗ ಇಲ್ಲಿ ಎಕ್ಸಾಮ್ ಪಾಸ್ ಆಕಕ್ಕೆ ಟೀಚರ್ಸ್ಗ ಒ್ ಐ್ನೂರುರ್ರುೂ ರೂಪಾಯಿ ಕೊಟ್ಟ್ರ ಸಾಕ್ರರಿ ಪಾಸ್ ಮಾಡ್ಬಿಡ್ತಾರೆ ನಿಮಗೆ
ಏ ನಮ್ ಸೈಡ್ ಏನು ಹಂಗೇ ಐತ ನೋಡ್ರಿ
ಹೌದೇನ್ರರಿ
ಹ್ಮ್ ಎಲ್ಲಾ ಈಗ ಎಲ್ಲಾ ಬಿಸ್ನೆಸ್ ಆಗ್ಬಿಟ್ಟೈತ್ರಿ ಎಜುಕೇಶನ್ ಅನ್ನೋದು
ಹ್ಮ್ ಅಷ್ಟೇ ರೀ ಫಸ್ಟ್ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗಂಗಾದ್ರರು ಹೇಳ್ತಿದ್ರಿ ಒಬ್ರು ಮತ್ತರಿ
ಈಗಏನ್ ಇಲ್ ನೋಡರಿ
ಹ್ಮ್ ಹಂಗ ರಿ ಈಗ ಈಗ ಮತ್ತೆ ಈಗನ್ ಮಕ್ಳು ಮಾತು ಕೇಳಲ್ರಿ ಶಿಕ್ಷಕರದು
ಹೌರಿ ಏನಾರ ಅಲ್ಲಿ ಹೊಡಕೆ ಹೋಗ್ಬಿಡ್ತಾರೀ ಶಿಕ್ಷಕ ಹಾ
ದ್ರೆ ಶಿಕ್ಷಕರು ಒಡದು ಮತ್ ಬೈದು ಬುದ್ಧಿ ಹೇಳಿ ಓದಿಸ್ತಿದ್ರಿ
ಹೌದ್ರೀ
ಹ್ಮ ಈಗ ಹಂಗ ಇಲ್ರರಿ ಓದದಾದ್ರೂ ಹೋದ್ರಿ ಇಲ್ಲಾದ್ರ ಅದಕ್ಕೆ ಬಂದ ತಗ್ದ ರೀ ಗೋರ್ಮೆಂಟ್ ಇದು ಸುಪ್ರೀಂ ಕೋರ್ಟ್ ಒಂದ್ ಪಾಲಿಸಿ ಇದೆ ರೀ
ಏನಿದರಿ
ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ಆಾಗ್ತಿದೀರಿ ಅದ್ರಲ್ಲಿ ಏನ್ ಗೊತ್ತಾ ಹೋದ ಮಕ್ಳಿಗೆ ಹೊಡೆಯಂಗಿಲ್ಲ ಯಾವ ಶಿಕ್ಷಕರು ಹೊಡೆಯಂಗಿಲ್ಲ
ಹೌದೇನ್ರರಿ
ಹೊಡದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಬೋದು ನಾವ್ ಹೋಗಿ ಹ್ಮ ಮತ್ತ ಅದ ಒಂದ್ ಮಾತ್. ಭ ಹಂಗಿಲ್ಲಷ್ಟ್ಟು ಇದು ವಿದ್ಯಾರ್ಥಿಗಳಿಗೆ.
ಹಾ ರೀ.
ಅದೇ ಏನತ್ತಂದ್ರ ಒಂದ ಬೆಳಗಾವ್ ಅಲ್ರರಿ ಬೆಳಗಾವಿ ಗೋತ್ತೇನ್ರರಿ ಬೆಳಗಾವಿ.
ಬೆಳಗಾವಿ ಆ ರೀ.
ಅದ್ರೊಳಗೆ ಏನತ್ರಿ ಒಬ್ರು ಟೀಚರ್ಸ ಒಬ್ಬನ ಹುಡುಗನಿಗೆ ಹೊಡೆದ್ ಬಿಟ್ಟಿದಾರೀ. ಅವ್ರ ಅಪ್ಪ ಅಮ್ಮ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೋಟಿಬಿಟ್ಟರಿ.
ನನ್ ಮಗನಿಗ್ ಹೊಡದಾರಂತ.
ಹಾ ನನ್ ಮನಿ ಹೊಡ್ರ ಅಂದ ಪೊಲೀಸ್ ಕಂಪ್ಲೇಂಟ್.. ಕೊಟ್ಬಿಟ್ಟಿ ಅಂದ್ರೆ ಅವ್ರರು ಇದು ಶಿಕ್ಷಕನ ಕರ್ಕೊಂಡ್ ಹೋಗ್ಬಿಟ್ರಿ ಪೊಲೀಸ್ ಸ್ಟೇಷನ್ ಗೆ.
ಹಾ ರೀ.
ಶಿಕ್ಷಕನ ಪೊಲೀಸ್ ಸ್ಟೇಷನ್ ಕರೆದ ಹೋಗ ಒಂದ್ ಐದ್ ದಿಸಾ ಪೊಲೀಸ್ ಸ್ಟೇಷನ್ಲ್ಲಿ ಇಟ್ಟು ವಾಪಸ್ ಕಳ್ಸಿದ್ರೀ.
ಹೌದ ರೀ.
ಹ್ಮ್ ಅದಕ್ಕೆ.
ಹ್ಮ.
ಹ್ಮ್ ಅದ ಸುಮ್ಮ್ನೆ ಇರ್ತಾರೆ. ಹ್ಮ ಮತ್ತ ಇದು ನೀಟ್ ರೀನ್ ನೀಟ್ ಆದ್ ಗೊತ್ತ.. ಗೊತ್ತೇನ್ೀ ಅದ್ರೊಳಗ್ ಎಷ್ಟೋ ಜನ ಹದ್ೈದ ಜನ ಸತ್ ಹೋಗಿದಾರ ರೀ ಅದು ಗೊತ್ತೇನ್ರಿ.
ಹೌದ್ರಿ ಎಲ್ಲಾ ಆತ್ಮಹತ್ಯೆ ಮಾಡ್ಕೊಂಡಾರತ್ರಿ.
ಹ್ಮ ಜಾಸ್ತಿ ಮೈಂಡ್ಿಗೆ ಪ್ರೆಷರ್ ಆಗಿ.
ಏ ಮತ್ತೆ ಒಂದ್ ವರ್ಷ ಕಷ್ಟ ಪಟ್ಟಿರ್ತಾರ ಸರರಿ. ಅವ್ರ ಒಬ್ರೊಬ್ಬರು ಲಾಂಗ್ ಟರ್ಮ್ ಆಟಿರ್ತಾರ.
ಹ್ಮ್ ಒಬ್ಬೊಬ್ಬ್ರ ಎರಡ್ ಎರಡ್ ವರ್ಷನೂ ಲಾಂಗ್ ಟರ್್ ಮಾಡಿರ್ತಾರರಿ.
ಹೌದ್ರೀ ಅವ್ರೆಲ್ಲ ಮತ್ತೆ. ಮತ್ತ ಏನ್ ಮಾಡ್ಬೇಕ್ರೀ ಪಾಪ.
ಮತ್ತೆ ಅವ್ರ ಅಪ್ಪ ಅಮ್ಮ ದುಡ್ಡು ವರ್ಷ ಖರ್ಚು ಮಾಡಿರ್ತಾರ ಅಲ್ರರಿ ಅಪ್ಪ ಅಮ್ಮಗೆಾದ್ರೂ ಹೇಳ್ಬೇಕು.. ತನೆ ನನ್ ಕೈಯಲ್ಲಿ ಆಗಲ್ಲ ಯಾಕೆ.. ಓದಿಸ್ತಿದೀರಾ ನಾನ್ ಬೇರೆದ್ೇನಾದ್ರು ಮಾಡ್ತೀನಿ ಅಂದಿದ್ರೆ ಸುಮ್ಮನೆ ಜೀವ ಆದ್ರರು ಉಳಿಯತ್ತಲ್ರರಿ.
ಹೌದ್ ನೋಡ್ರಿ ಈಗೆಲ್ಲಾ ಪ್ರೆಜರ್ ಕೊಡ್ಬಾರ್ದ್ರಿ ಮಕ್. ಮಕ್ಕಳ ಮೇಲೆ ಅವ್ರಿಗೆ ಏನ್ ಇಷ್ಟ ಇರುತ್ತೆ ಅವ್ರಗ್ ಓದ ಸಾ ಹಾ ರೀ.
ನನಗ್ ಏನ್ ಗೊತ್ತಾರೆ ಈಗ ಏನಾದ್ರು ನಾವ್ ಸತ್ ಹೋಗ್ಬಿಟ್ರೆ ಇನ್ನು ಫಸ್ಟ್ ಇಂದ ಎಲ್ ಕೆ ಜಿ.. ಕೆಜಿಯಿಂದ ಓದ್ಕೊಂತ ಬರ್ಬೇಕಲ್ರರಿ ಅದೇ ಒಂದ್ ಪ್ರಾಬ್ಲಮ್ ರೀ ನನಗೆ.
ಹೌದ್ ನೋಡ್ರಿ ಪ್ರದೀಪ್ ಪಶೋರ್ ಗೊತ್ತಲ್ರಿ.
ಹ್ಮ ಅದ. ಹ್ಮ್.
ಅವರು ಕೂಡ ಹೀಗೆ ಮಾತಾಡ್ತಾರ ನೋರಿ ಅದು ಒಂದು. ಭಯ ಇರ್ಲತ್ತಾರೀ ಅವರು ಕೂಡ.
ಹ್ಮ ಅದಕ್ ನಾನ್ ಸುಮ್ನೆ ಸಾಯ್ ಮಾಡಾರ್ದ್ರಿ ಸಾಯ ಸತ್.
ಏ ಇರೋದ ಒಂದ ಜೀವ್ನ ರೀ ಏನೇ ಅಲ್ರಿ ಅದನ್ನ ಕಷ್ಟ ಏನೇ ಬರ್ಲಿ.. ಸುಖಾನೇ ಬರ್ಲಿ ಅನುಭವ ಸು ಹೋಗಬೇಕ್ರೀ.
ನಮ್ ಪುನೀತ್ ಸರ್ ಪುನೀತ್ ಸರ್ ಗೊತ್ತೇನ್ರರಿ.
ಹಾ ಗೊತ್ತರಿ.
ಹ್ಮ ಪುನೀತ್ ರಾಜ್ ಪುನೀತ್ ರಾಜ್ ಹ್ಮ್ ಅವರು ಒಂದು. ಇದನ್ ಹೇಳಿದರೆ ಗೊತ್ತ ಇರೋದು ಒಂದ್ ಜೀವನ ಮುಂದೇನಾಯ್ತೋ ಗೊತ್ತ ಹಿಂದೇನ ಆತೋ ಗೊತ್ತ.. ಗೊತ್ತಿಲ್ಲ ಮುಂದ ಏನಾಗುತ್ತೋ ಅನ್ನೋದು್ ಗೊತ್ತಿಲ್ಲ. ಇದ್ದಿದ್ದಷ್ಟ ದಿನ ನೆಮದಿಯಾಗ ಇದಿದ್ದು ಸತ್ತ ಹೋಗ್ ಬಿಡ್ಬೇಕ ಅಂದಾರಲ್ರಿ
ಹೌದ್ ನೋಡ್ರಿ ಅದೇ ನೋಡ್ರಿ ಜೀವ್ನ ಐತ್
ಹ್ಮ್ ಅವ್ರಷ್ಟು
ಆರೀ
ಅವ್ರ ಅವ್ರಂದ ಕಲಿಯೋದು ಬಾಳ ಇದೆ ರೀ ನಮ್ಮಲ್ಲಿ
ಹೌದ್ರಿ ಹೌದ್ರಿ ಅವ್ರ ಎಷ್ಟೋ ಪುಣ್ಯಗಳು ಕೆಲ್ಸ ಮಾಡಿ ಹೋಗ್ಯಾರ ಗೊತ್ತೇ ಆಗಿಲ್ ನೋಡ್ರಿ
ಹ್ಮ್ ಹೌದ್ರಿ ಮತ್ತೆ ನಮ್ದ್ ಡಿ ಬಾಸ್ ಹಂಗೆ ಅಲ್ರರಿ ಡಿ ಬಾಸ್ ಎಷ್ಟ್ ಟೋಕನ್ ಮಾಡಿದಾರ ಆದ್ರೆ ನಮಗ್ ಗೊತ್ತಿಲ್ರಿ
ಹೌದಿರೀ
ಹ್ಮ್
ಎಲ್ಲಾ ನೋಡ್ರಿ ಎಂಗ್ಆಗಯ್ತೆ
ಹ್ಮ ಹ್ಮ್ ಅಷ್ಟ್ ಏನ್ ಮಾಡಕ್ ಆಗಲ್ರರಿ ಹಣೆ ಬರ ವಿಧಿ ಲಿಖಿತ ವಿಧಿಯಲ್ಲಿ ಹೆಂಗ್ ಬಳದಿರ್ತಾರಂಗ್ರರಿ ಅದು ಹ್ಮ್ ಮತ್ತೇರಿ ಇವ್ರ ಗೊತ್ತೇನ್ರಿ ಇದು ಜಾರಕಿಹೋಳಿ
ಹಾ ಸತೀಶ್ ಜಾರಕಿಹೊಳ್ರಿ
ಹ್ಮ ಗೊತ್ತಲ್ರಿ ಅದು ಸಿಡಿ ಕೇಸ್ ಅಲ್ಲಿ ಅದು ಇದು ಆಗೇತ್ಲ್ರಿ ಆದ್ರೂ ಅವ್ರು
ಅವರು ಅವರು ರಮೇಶ್ ಜಾರಕಿಹೋಳಿ ಅವ್ರು ರಮೇಶ್ ಜಾರಕಿಹೊಳಿ ಸಿಗಿ
ಹ್ಮ್ ರಮೇಶ್ ಜಾರಕಿಹೊಳಿ ಹ್ಮ ಆದ್ರೂ ಅವರು ನೋಡ್ರಿ ಹೇಳ
ಎಲ್ಲಾ ಪೊಲಿಟಿಕ್ಸ್ ರೀ
ಹ್ಮ್ ಪೊಲಿಟಿಕ್ಸ್ ಮೇಲ್ರಿ ಈಗ ನೆಡೀತಿರದೆಲ್ಲ ಪಾಲಿಟಿಕ್ಸ್ ಸೊ ಪಾಲಿಟಿಕ್ಸ್ ಪವರ್ ಇದ್ಬಿಟ್ರೆ ಸಾಕು
ಸಾಕು ನೋಡ್ರಿ ಎಂತ ಕೆಲ್ಸ ಆದ್ರೂ ಆಗ್ಬಿಡುತ್ತೆ
ಹ್ಮ್ ಅಷ್ಟೇ
ಏನ್ ಮಾಡಕ್ಕ ಆಗಲ್ರರಿ ಈಗ
ಮತ್ತ್ ದುಡ್ಡ್ರಿ ನಿನ್ ನಿಮ್ ಕೈಯ್ಯಲ್ಲಿ ದುಡ್ ಗಿಡ್ಯಿದ್ರೆ ಆರಾಮ್ಸ ಹಿಡಿದ್ದ ದೇಶನೇ ಕೊಂಡ್ಕೋಬಹುದು ಹಂಗೆ ಉಪೇಂದ್ರ ಅವರು ಒಂದು ಮೂವಿ ಮಾಡಿದಾರೆ ಗೊತ್ತಾ ಏನ್ರಿ ದುಡ್ಡಿದ್ರೆ ಇಡೀ ದೇಶನೇ ಕೊಂಡ್ಕೋಬೇಕಂತ ಕೊಂಡ್ಕಬೋದಂತೆ ಅ
ರೀ
ಹು
ಸಿ ಎಂ ಆಗಿ ಪೂರ್ತಿ ರಾಜ್ಯನ ಸೇಲ್ ಮಾಡ್ಬಿಡ್ತ
ಹು ಹಂಗ್ರಿ ಅದು ಹಂಗೆಯಿರುತ್ತೆ
ಅದೇ ನೋಡ್ರಿ
ಮತ್ತೆ ಉಪ್ಪ ಇದು ಉಪ್ಪೇಂದ್ರ ಸರ್ ಯಿಂದ ಬಾಳ ಕಲಿಯದು ಇದೆ ರೀ ನಮ್ಗೆ
ಏ ಅವನು ಏನ್ ರಿಯಲ್ ಇದೆ ರಿಯಾಲಟಿ ಆಗಿ ತೋರಿಸ್ತಾನೆ ನೋಡ್ರಿ
ಹ್ಮ ರಿಯಾಲಿಟಿ ರೀ ಫುಲ್ಲು ನೀಮ್ ಏನ್ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ಬೇಕಕ್ ಅದನ್ನೇ ಹೇಳ್ತಾರ ಅವರು
ಹಾ ರಿಯಲ್ ಸ್ಟಾರ್ ಅಂತ ಸುಮ್ನೆ ಕರಿಯಲ್ಲ ರೀ ಅವ್ರನ್ನ
ಹಓ ಮತ್ ಅವ್ರದ್ದ್ ಒಂದ್ ಮೊನ್ನೆ ಯು ಐ ಮೂವಿ ನೋಡಿದ್ರರಿ ಏನ್ರರಿ ನೀವು
ಹ ಯು ಐ ಯು ಐ
ಹ ಅದ್ ಹೆಂಗಿದೆ ರೀ ನೀನ್ ಅರ್ಥ ಆಗೈತೇನ್ರೀ ನಿಮ್ಗ್ ಸ್ವಲ್ಪ
ಆ ಸ್ವಲ್ಪ ಬರ್ತ ಆಗತ್ರಿ ಅದು ಫುಲ್ ಗೊತ್ತಾಗಲ್ಲ
ಹ್ಮ್ ಅದನ್ ಹೆಂಗ್ ಮಾಡಿದಾರ ನೋಡ್ರಿ ಮತ್ತೆ ಇದು ಕಬ್ಜಾ
ಕಬ್ಜಾ
ಹಾಗಲ್ಲ ಅವ್ರ ಮೂವಿ ಫುಲ್ ಥ್ರಿಲ್ ಇರತ್ರಿ
ಚಂತರಿ ಅದು
ಹೌದಾ
ಹಾ
ಬರ್ಬೇಕ್ರಿ ಚೆನ್ನಾಗೈತ್ ಮೂವಿ
ನೋಡ್ರಿ ಇಲ್ರಿ ಜನಗಳಗ್ ಹೆಂಗ ಮಾಡ್ತಾನ ಮೂವಿಯಲ್ಲಿ
ಮೂರ ಹೆಂಗ ಆಯ್ತದ ಮತ್ತ ಇದು ಮತ್ತು ಶಿವರಾಜ್ ಕುಮಾರ್ ಮತ್ತೆ ಉಪೇಂದ್ರ ಸರ್ ಸೇರ್ ಒಂದ್ ಮಾಡಿದ್ರಲ್ರರಿ
ಇದು ರೀ ಫೋರ್ಟಿ ಫೈವ್ ರೀ
ಹ ಫಾರಟಿ ಫೈ್ ಅದು ಹೆಂಗ ಐತ್ರಿ ಮಸ್ತ್ ಐತ್ರಿ ಅವ ಎಲ್ಲ ಮೂವಿ
ಇದಾರೀ ಅದರಲ್ಲಿ
ಹ್ಮ
ಹಾ ಅದು ಅಂದ್ರೆ ಪಾಸ್ಟ್ ದಿನಾನೇ ಸತ್ತ ಇರ್ತನ್ರಿ ಅವನು
ಹ್ಮ್
ರಾಜ್ಭೀಷಟ್್ರ
ಅದ ನೋಡಿಲ್ರಿ ನೋಡ್ಬೇಕು ಅಂತ ಅಂತ ಇರ್ತೀನಿ ಆದ್ರೆ ಟೈಮ್ ಸಿಕ್ತಿಲ್ಲ ಏನ್ ಮಾಡೋಣ
ಹೌದೇನ್ ಅವನು ಪಸ್ಟ್ ದಿನಾನೇ ಸತ್ತಿರ್ತನ್ರಿ ಅವಾಗ ಫುಲ್ ಕನಸು ಕನಸನೆಲ್ಲ ಕೇಳ್ಕತ ಹೋಗ್ತನ್ೀ ಎಲ್ಲಾ ಸ್ಟೋರಿ
ಹ್ಮ
ಹಾ
ನಂಗಗೆ ಏನ್ರೀ
ಹೊರಗಕ ತನ್್ರವಾ
ಎಲ್ಲಿ ಸ್ವರ್ಗಕ್ಕ
ಸ್ವರ್ಗಕಲ್ರಿ ಅದ ಒಂದು ಪಾಟ್ ಇದು ಇರ್ತೈತ್ರಿ ಅವ ಇಮ್ಯಾಜಿನೇಷನ್ ಮಾಡ್ಕೊತ ಇರ್ತನ್ರಿ
ಹೂ
ಅದು ಅವ್ನಿಕ್ ಕತ್ತಿ ರೂಪ ರೂಪ ಅಂತರ ಹೇಳ್ತಾ ಹೋತಾರೀ ಉಪೇಂದ್ರ ಅವನಿಗೆ ಬಾರಿ ಐತಿ ಫಿಲಿಮ್ ನೋಡ್ರಿ
ನೋಡಬೇಕ್ರಿ ಮತ್ತ ರ ಸಮಾಚಾರ ಮತ್ ಯಾವ್ಯಾವ ಮೂವಿ ನೋಡಿದರಿ ಮತ್ತೆ ದರ್ಶನಯಿಂದ ದ ಯಾವ ಈಗ ಒಂದ ರೀ ರಿಲೀಸ್ ಆಯ್ತಲ್ರರಿ ಮೂವಿ ಹೆಸರು ಏನದ್ರ
ಅದು ಕಳಾಸಿಪಾಳ್ಯ ರೀ
ಹ್ಮ್ ಅದ್ರೊಳಗೆ ನೋಡ್ರಿ ಅವಾಗ ಇದ್ದಿದ್ದ್ ಕ್ರೇಜು ಈಗು ಹಂಗೆ ಇದೆ ಅಂತ್ರಿ ಟಿವಿ ನೈನ್ ಎಲ್ಲ ಹೇಳ್ತಿದ್ರು ಗೊತ್ತ ಅೇನ್ರಿ
ಹಾ ರೀ- ಹಾ ರೀ
ಹ್ಮ್ ಮತ್ತ ಇಂದು ರಾಹುಲ್ ತಿವಾರಿ ಗೊತ್ತೇನ್ರೀ ಬಿಹಾರ್
ಹಾ ಹೌದ್ರಿಪ್ಪೂ ಅವ್ರ ಹೆಸರು ಕದ್ರೆ ಒಂದ್ ತರಾ ಭಗತ್- ಭಗತ್ ಸಿಂಗ್ ನೆನಪಾಗಿ ಹೋಗ್ತ